ಏನಿರದು ಹ ಎರಡು ಇ ನಮ್ದ ಹಾಸ್ಟೆಲ್ ಮ್ಯಾಗ ಮನಿ ಕಟ್ಸೋ ಪ್ಲಾನ್ ಮಾಡತ್ತಿನಿ
ಹಾ ಹಾ ಕಡಸ ಕಟ್ಸ ಸ ಅವ ಮಿ ಕ್ದ ಅ ನಂಗ ಭ ಬಿ ಉಳ್ಕೊ
ಹ ರೂಮಿ ಕಿರಾಯ ಮನಿ ಅಟ್ ಎಂಟು ಕೋಟಿ ಮನಿ ಕಟ್ಸ್ದೀನಿ ಆದ್ರೆ ಎಂಟು ಲಕ್ಷ ಕಿರಾಯ ಐತೆ ನೋ
ಹಾ ಹಾ ಎಂಟ ಲಕ್ಷನೇ ಸಾಕು ಒಂದ್ ಹತ್ ಲಕ್ಷ ಕೊಡ್ತೇನಿ ನಮ್ಮಬಲಿ ರೂಕ್ಕದಬಾಸ ಅವ ಹ್ಮ ಇಲ್ಲ ರಕ್ಕದಬಾರ್ಸ ಹಂಗೇನಿಲ್ಲ ಎಸ ಬೇಕಾಸ
ಅ ಎಂಟ ಲಕ್ಷ ಸಾಕು ಸಂದೀಪ್ ಫ್ರೀ ಇಟ್ಕೋತೀವಿ
ಸಂದೀಪ ಫ್ರೀ ಕೊಯ್ತಾನ ಎನರ ಕೆಲಸಕ್ಕೆ ಬರತ್ತಾನಂಗ
ಆ.
ಕೆಲ್ಸಕ್ ಬರ್ತಾನಿಗ ಅವ್ಯಗಾರ.
ಅದೇ ಕೆಲ್ಸಕ್ ಬರ್ತಾನ ನಮ ರಗರೋಸ್ರ. ಫ್ರೀ ಸಂದೀಪ್ಗ ಗೌಡ್ರಿಗೆ ಶಂಕರಿಗೆ ಎಲ್ರಿಗ ಫ್ರೀ. ಸ್ .
ಹಾ.
ಹಾ ನೀವು ಬೇರೆ ರೂಮ್ನಲ್ಲಿ ಬರಂಗಿದ್ರೆ ಎಂಟ ಲಕ್ಷ ಕಟ್ಬೇಕು.
ಆಯ್ತ ತಕೋ ಹತ್ತು ಲಕ್ಷೇ ಕಡ್ತೀ ಟೆನ್ಶನ್ ತಗೋಬೇಡ ಮತ್ತೆ ಎಲ್ಲ ಹೆಲಿಕ್ಯಾಪ್ಟರ್ ಎಲ್ಲಂದಸ್ತ.
ಹೆಲಿಕಾಪ್ಟರ್ ನಾನ್ ಮನಿ ಮ್ಯಾಗ.
ನೀನ್ ಮನ್ವಿ ಹಗ್ ಗೊತ್ತ
ಹಾ ಎಲ್ಲಿ ಸಪಾಡು ಬಲ್ಲಿ ಹೊಂಟೇನೆ.
ಫೋನ್ ಹತ್ತೀನಿ ಎರಡು ಸಲ
ಆ ಕ ರೆಂಡಡಿ ಮೊನ್ನೆ ಹೊಡಿ . ಏ ಕಲ್ಸ ಜಲೇ .
ಐ ನಾಗೇಶ್.
. ಹಲೋ. ಹಲೋ ಏಲ
ನಾಗೇಶ್.
ಏ ಇಲ್ಲಿ ಮಾತಾಡಲ್ಲೆ ಅಲ್ಲೆ ಮಾತಾಡ್ತಿ ಆ. ಹಲೋ.
ಆ ಹಲೋ ಎಕ್ಟ್ರ ಎಲ್ಲಿ ನಿಧಸ್ತಿ.
ಹೆಲಿಕಾಪ್ಟರುೂ ಇಲ್ಲಿ ನರ್ಸ್ತನಿಲ್ಲ ನಿನ್ ತಲಿಮ್ಯಾಗ್
ಹಾ ಗ್ರ ಸರಿ .
ಊರಿಗೆ ಹೋಗು ಈಜಿ ಆಗ್ತದ ಸಪ್ತ ಹೆಲಿಕಾಪ್ಟರ್ ನ.
ಹ ಊರಿ ಹೊಲಕ್ಕೂ ಜಡ ಅಲ್ಲ.
ಹ ಸಂದೀಪ್ ಒಂದ ಪ್ರೈವೇಟ್ ಜಟ್ ಬೇಕಂತ.
ತಗೊಸಯಿ
ಇಲ್ಲ ಸಂಂದೀಪ್ ಪ್ರೈವೇಟ್ ಜೆಟ್ ಕೊರ್ಸ್ಬೇಕು ಮ. ಸಲಪನ್ ಜೊತಿ ಮದುವೆ ಮಾಡಸ್ಬೇಕಕ್ ಇಲ್ಲಿ ಹಾಸ್ಟೆಲ್ದಾಗ. ನಮ್ ಸಂದೀಪ್ ಜೋತಿ ಮದ್ವಿ ಮಾಡಿರ್ಸನ್ ಹ ಪ್ರೈವೇಟ್ ಜಟ್ ಕೊಡಿಸಿ ಮ್ಯಾಗ ಹನಿ ಮುನಿಗ್ ಬಿಟ್ಬಡೋದ ಅವ್ರಗ್ ಏನಾರ ಮಾಡ್ಲ.
ಎನಕ ಮಾಡಾವತಗೊ
ಹಾ ನಿನಗ ಕೊಮೋಟೋಸಮ್ ಕೂಡ ಮದಿ ಮಾಡ್ಸ ಹೇಳ.
ಇರಾಮ್ ನೀ ಕಾಲೇಜ ಎಲ್ಲಿ ಮುಗೀತಾ.
ನನ್ ಕಾಲೇಜ್ ಇಲ್ಲೇ ಬಗ್ಲಾಗಿಲ್ಲಿ ಯಾವ್ದ ಕಾಲೇಜ್ ಅದಲ್ಲ.
ನೀ ಫಸ್ಟ್ ಇಯರ್ ಅಡ್ಮಿಷನ್ ಎಲ್ಲಿ ಮಾಡಿದಿ.
ಹ ನಮೂಊರಾಗ ಮಾಡಿದ್ಲೇ
ಅದ ಕ್ವಲೇಜ್ ಹೆಸರಿನದ ಅಂದ.
ಕಾಲೇಜ್ ಹೆಸರುವ ವಿದ್ಯಾ ಚ
ಟೈನ್ಸು ಆರ್ಟ್ಸ್
ಹಾ ಸೈನ್ಸ್.
ಸೈನ್ಸ್ ಮಾಡಿದ್ಯಾ ಏನ್ ಹುಷಾರ ಇದಿದ್ದ ಅಂದ್ರೀ ನೀ.
ಈ ವ್ಯಾಪಿಸಿತ್ತು ಹತ್ತುಬೇಕ್ ಈ ಸೆಕೆಂಡ್ ಏರ್ ಹಚುವಕು ಇಲ್ಲ ಧರಲಿಲ್ಲ. .
ಟರ್ನರಿ ಮಾಡದೆ ವೆಟರ್ನೇಗು ವೆಟರನರಿ ಮುಗಿಸು.
ಇಲ್ಲ ಎಡ್ಡು ಒಮ್ಮೆಲೆ ಮುಗಿಸ್ತೀನಿ ಸೆಕಂಡರ್ ಹ. ಹಚ್ ಈಗ ಹತ್ಬೇಕು ಮುಂದಿನವರ್ ಸಂದ್ರ ಫಸ್ಟ್ ಏಯರ್ ಇಂದ ಹಚ್ಬೇಕತದೆ
ಹಾ ಈ ಫಸ್ಟ್ ಇಯರ್ ಮುಗತದಲ್ಲ ಫಸ್ಟ್ ಇಯರ್ ಮುಗದಲ್ಲಾ ಕಂಪ್ಲೀಟ್ ಆಗ್ಯದಲ್ಲ
ಅಪ್ಡೇಟ್ ಆಗ್ಯದ
ಯಪ್ಪಟರತ ಆ
ಹಾ
ಫಸ್ಟ್ ಇಯರ್ ಮುಗಿತ್ತಲ್ಲ
ಹಾ
ಫಸ್ಟ್ ಇಯರ್ ಮುಗತತ್ ಅಂದ್ರ ಈಗ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ ಮತ್ತೆ ಎರಡು ಒಮ್ಮೆಗೆ ಮುಗಿಯುತ್ತೆ
ಏ ಮಾಡಿಸಬೇಕು ಈಗ
ಇಲ್ಲ ಹಾ ಮಾಡಿಸಿ ಎರಡು ಒಮ್ಮೆಗೆ ಮುಗಿತ್ತಂದ್ರೆ ಡೈರೆಕ್ಟ್ ಹೋಗೈತಿ
ನಾಳೆ ಹೋಗಬೇಕುಈ ತಿಂಳದಾಗ ಹೋಗಬೇಕು ಈ ತಿಂಳಾದಾಗ ಊರಿಗೆ ಮಾಡಿಸಿ ಬರಬೇಕು ಎಲ್ಲಾ ಹಾ
ಹಾ ಆರಾಮ್ ಸರಿ ಹೋಗುವ
ಹ್ಮ ನಾಳೆ ಕೆೇಳವಾಗದು ಫಸ್ಟ್ ಇರ್ದು ಅಂದಾಗಲಿ ಏನಿಲ್ಲ
ಬುದ್ಧ ಮಲಗಿರೋ ಬೆಟ್ಟ ಯಾವತ್ತು ಹೊಗರಿ
ಆ
ಬುದ್ಧ ಮಲಾಗಿರೋ ಬೆಟ್ಟಕೇ ಯಾವತ್ತು ಹೊಗರಿ ಇವತ್ತು ಹೋಗಾರಂತಿ
ಹ್ಮ್
ಇಂಗ್ಲೀಷ್ ಮೀಡಿಯಂ ಇದನನೆ ಕನ್ನಡ ಮೀಡಿಯಂ ಇದ್ದೆ
ನಾನ್ ಕನ್ನಡ ಮೀಡಿಯಂ
ನಿಮ್ಮ ಊರಾಗನ ಕಲ್ತಿದೆ
ಹ
ಹಾ
ಮೂರನೇ ಕ್ಲಾಸ್ಂದ ಆರನೇ ಕ್ಲಾಸ್ ತನ ಇಂಗ್ಲೀಷ್ದಾಗ ಕಲ್ತೀನಿ
ಹಾ
ಕಚಿಂಗ್ ಹೋಗದಿದ್ರೆ ಹಸ್ಟೆಲ್ದಾಗ
ಅವ್ವಾ ಅವ್ವಾ
ಮತ್ತ ಅಲ್ಲಿಂದ ಎರಡ್ ಎರಡು ವರ್ಷ ಕೊರೋನಾ
ಕಾರೋಣ
ಆರು ಏಳು ಕೊರೋನಾ ಕಲ್ತಿಲ್ಲ
ಹಾ
ಐದ ಐ ಐದು ಆರು ಕೊರೋನ
ಹಾ
ಏಳು ಎಂಟು ಇದ್ರಾಗ ಏಳು ಎಂಟರಿಂದ ಏಳನೇ ಕ್ಲಾಸ್
ನಿಮ್ಮ ಸ್ಕೂಲ್ ನಾಗ ಟೀಚರ್ ಎಷ್ಟು ಮಂದಿ ಇದ್ದರೂ
ಏಳನೇ ಕ್ಲಾಸ್ಯಿಂದ ಕನ್ನಡ ಮೀಡಿಯಂ ಕಲ್ತೀನಿ ಎಂಟನೇ ಕ್ಲಾಸ್ ಗೆ ಒಂದು ಟೀಚರ್ ಲೈನ್ ಹಾಕಿದ್ದೆ
ಹಾ
ಹ್ಮ್ ಎಲ್ಲಾ ಕೆಲಸ ಮುಗಿಸಿ ಬಿಟ್ಟೆ
ಕೆಲಸನೇ ಮುಗಿಸಿಬಿಟ್ಟ ವೆರಿ ಗುಡ್
ಕೆಲ್ಸ ಅಂದ್ರೆ ಅಂಗಲ ಕೆಲಸ ಮತ್ತೆ ಅವ್ರ ಮನೆಗಿನಿಗೆ ಹೋಗಿ ಎಲ್ಲ ಮಾಡ ಹ್ಮ್
ಅಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ರು
ಟೀಚರ್ಸ್ ಬಾರಿ ಟೀಚರ್ಸ್ ಇದ್ರಪ್ಪ ಸರ್ ಯಾರು ಮೂವರ್ದ್ರ ಸರ್ಸ್ ಟೀಚರ್ಸ್ ಒಂದು ಒಂದು ಎರಡು ಮೂರು ನಾಲ್ಕು ಆರು ಮಂದಿ ಇದ್ರು ಟೀಚರ್ಸ್ ಹ್ಮ.
ಕೆಲ್ಸ ಭಾರಿ ಮಾಡ್ತಿರಂದ್ರ.
ಏ ಮಸ್ತ.
ಹಾ ಕೆಲಸ ಮಸ್ತ ಮಾಡ್ತೀರಾ ಅಂದ್ರು ಅವ್ರು ಆರು ಮೂರು ಒಂಬತ್ ಮಂದಿ ಒಂಬತ್ ಮಂದಿ ಸೇರ್ದ್ರ ಅಂದ್ರೆ ಕೆಲ್ಸ ವರಿ ಆಯ್ತು.
ಇಂಟ್ರನಾದಲ್ಲಿ ಇಪ್ಪತ್ತಕ್ ಇಪ್ಪತ್ತು ಕೊಟರು ಎಲ್ರು.
ಹ ಅದೆೇಲ್ಲತ್ತಲ್ಲ ಕೆಲ್ಸ ಬರಿ ಆಯ್ತ ಅಂದ್ರ ಸ್ಕೂಲ್ ಬಿ ಮುಂದ್ ಬರ್ತದ.
ಒಂದ ದಿನ ನಾ ಒಂದ ದಿನದಿ. ಅಸೈನ್ಮೆಂಟ್ ಬರ್ದಿಲ್ಲ ಏನೂ ಬರ್ದದಿಲ್ಲ ಅವ.
ಅದೇನು ಆರು ಮೂರು ಸೇರ್ದಂದ್ರೆ ಒಂಬತ್ತು ಆಯ್ತವ ಕೆಲಸ ಚೆಂದ ಇರ್ತತ.
ಹಾ.
ಹ್ಮ ಎಷ್ಟು ಬಂದಿದೆ ರಿಸಲ್ಟ್ ಅಂತ.
ಸೆವೆಂಟಿ.
ಸೆವೆಂಟಿ ಆಟ ಇಂಟರ್ನಲ್ ಇಂಟರ್ನಲ್ ಕೊಟ್ರ ಸೆವೆಂಟಿ ನ ಆಗ್ಯದ.
ಹಾ.
ಹ ಅವ್ರ ಕೆಲ್ಸ ಚಂದ ಮಾಡ್ಯಾರೂ.
ಹ್ಮ.
ಆರ ಮೂರ್ ಅಂದ್ರೆ ಥೋಡೆ ಕೆಲ್ಸನಾ.
ಅಟ್ಟೆನ ಆಗಿಲ್ಲ ಒಬ್ಬರು ಅಟ್ಟೆ ಆಗ್ಯಾರ.
ಹಾ ಹಾ. . ಮತ್ತೆ ಏನು.
ನಿ ಹೇಳ್ಬೇಕು ಎಲ್ ಕೆಲಸ ಆಗಿದೆ.
ಮತ್ತೆ ಆರಾಮಲ್ಲ.
ಹ್ಮ್ ಎಷ್ಟು ನಿಮಿಷ ಆಗಿದೆ.
ಏಳು ನಿಮಿಷ.
ಏಳು ಆಗಿದ.
ಹಾ ಇನ್ ಮೂರ ನಿಮಿಷ್ ಮಾತನಾಡು. ಇನ್ನೊಂದ ಮೂರು ನಿಮಿಷ ಮಾತಾಡ್ಲೆ.
ಮಕ್ಕೊ ಬೇಕಂದೆ
ಹಾ ಓ ಮಕ್ಕೋ ಕೋಲ್ ನಮ್ ರೂಮ್ ನಾಗ ಎಲ್ಲ ಮಂ ಜನ ಹೆಚ್ಚ ಆಗ್ಯಾರ.
ಹ್ಮ್.
ಬೇಡ ತಿಗಾಗ ಹೊಡ್ಕೋ ಹೊಡ್ಕೊ ಮಾಡತ್ತ ಬೇಡ ತಲ.
ಸ ಸಪ್ಪಡಿ ಹೊರಗಕ್ರೀ.
ಸಪ್ಪಡಿ ಬಂದು ಹಿಡ್ಕೊಂಡಣ ನಾವು ಬೇಡ ನ ಬಿಡ್ಬೇಕಂತಿ.
ಅದ್ ಕಸ ಬೆಳ ಹಚ್ಚಿರ ಒಂದ್ ಎರಡು ದಿನ ಮ್ಯಾಗ ಮ್ಯಾಗ.
ಒಳ್ಳೆ ಇವತ್ತು ಅನಿ ಬಳ್ಳೆಕ್ ಅಚ್ಚಿದೆಯೋ.
ಸ ಕಾನೆ ಬಿಟ್ಟು ಓಡೋಯ್ತು.
ಕಸ ಬಳ್ಳಿತನಂತ ಹಂಗೇನಿಲ್ಲಾ.
ನನ್ ರೂಮ್ ಯಾಕ್ ಬಂದಂತ ಒದ್ದೋಡುಸ್ತೀವ್ರಿ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
ಕಾಲ ಹಾಕಂಗಿಲ್ಲ ಅವತ್ ಕಸಗಳು ಇಲ್ಲ ಅಂತ ಅಂದಿವವು ಅದಕ್ಕ ಕದ್ದು ಹೋಗೆ ನೋಡ.
ಕಸ ಬಳೆ ಅಂದರೆ.
ಕಸ ಬೆಳೆಗ್ ಕಸರ್ಲ ಯಾರು ಬಂದ್ರ ಇವತ್ತವರೆಗ ಅಂತ ಅಂದಿನಿ ಎದ್ದ ಹೋಗ್ಯಾನ ನಟಕ್ ಮಗ.
ಹಟಿಕೆ.
ಹಮೇಲ್ಲಿ ಬರೋ ಹೊತ್ತಿಗೆ ಎದ್ದೋ ಗ್ಯಾನ
ಹ. ನಾ ನೋ ನೋಡತ ಲೈೇಜ ಗೀ ತಗೊಂಡ್ ಬಂದ ಡೈರೆಕ್ಟ್ ಲ್ಲೇ ಫಿಕ್ಸ್ ಹಾಗೇನಪ್ಪ.
ಅಂತ ಹೊಡ್ಸು ಅಂತೆ.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
ಜಾವರ ಸಂತ ಆದ ಕೂಡ ಕಸ ಬೆಳ ಹತನ ವರ
ಬೆಳಿತ ಬೆಳಿತ ಇವತ್ತು ಇವತ್ತು ಅವನೇ ಬಳ್ದಾನ ನ
ಹ್ಮ್ ನಮ್ರಂದ ಬದ ನೋಡಿ ಬೆಳಿ ಅಂದ ಓಡೋಗ್ಯಾನ ಈ ಕಡೆ
ಬಳವಾನಿಗ ಗೋತ್ತಿಕ ಈಗ ಊಟ ಮಾಡಪ್ರ ಬಾಳೆ ಹಚ್ಚಿತು
ಕರಿಯ ಬಡವಾ ರಾಸ್ಕಲ್ ಮತ್ತೇಏನಾದ ಬಗ್ಲಾಗ ಏನೋ ಮನಿ ಕಟ್ಸಕಂತ ಇರ್ತಾರ ಅಸ್ಲ್ ಬಗ್ಲ
ಇಲ್ಲಿಯ ಫೈವ್ ಸ್ಟಾರ್ ಹೋಟೆಲ್ ಕಡಸರ್ಲೈತಿ ನೀ ಹಾಸ್ಟೆಲ್ದಾಗ ಊಟ ಚೆಂದಾಗ ಹೋಯ್ಯದಂತ
ಅಲ್ಲಿ ಊಟ ಪ್ರೀ ಕೊಡುತ್ತಾರೆ ಏನು
ಏ ಫ್ರೀನೇನು ಎಲ್ಲಾರ ಯಾರ ಬೇಕ ಅವ್ರು ಊಟ ಮಾಡ್ಬೋದು ಹಂಗೇನ ಇಲ್ಲ ನೋಡು
ಹೊಟ್ಟೆನಲಿ ಬಡವರಿ ಒಳ್ಳೆದಾಗಬೇಕು
ಹಾ ಹೋಟೆಲ್ ಹೆಸರು ಏನು ಇಡಬೇಕು ಅಂತ ಮಾಡಿ
ಹೋಟಲ್ ಹೆಸರು ಶ್ರೀರಾಾಮ್
ಹೇ ದೊಡ್ಡು ಮನಸ್ಸು ಹೋ
ಶ್ರೀರಾಮ್ ಶ್ರೀರಾಮ್ ಬಡವರ ಬಂದು ಇದು ಕ್ಯಾಂಟೀನ್
ಹಾ ಹಾ
ಏನ್ ಬೇಕ ಅದು ಒಂಗ ಅನ್ಲಿಮಿಟೆಡ್ ಊಟ ಅಂತ ಹೇಳಿ ಎಸ್ಟು ಬೇಕು ಅಷ್ಟು ಊಟ ಮಾಡಬೋದು ಆಗೇನು ಇಲ್ಲ
ಬಡವರ್ ಬರ್ಲಿ ಯಾರೇ ಬರ್ಲಿ ಯತಿನೂರ್ ಬರ್ಲಿ
ವೆಜ್ಜು ನಾನ್ ವೆಜ್ ಎಲ್ಲಾ ಏನು
ಹೇ ಓನ್ಲಿ ವೆಜ್ ನಾನ್ವೆೆಜ್ ನೋ
ಹಾ ಹಂಗ
ದೇವ್ರ ಹೋಟೆಲ್ ಹೆಸರ ದೇವ್ರ ಹೆಸರಿ ಇಟ್ಟಿ ಬಾಕಿದ
ಹಂಗ
ಹಾ
ಹ ಸರಿ ಸರಿ ಟೈಮ್ ಆಗ್ಯದ ನಾಳೆ ಡಿಸ್ಕಸ್ ಮಾಡನಂತ
ಇಲ್ಲ ನಾಳಗೆ ನೀ ಕಾಲೇಜ್ ಹೊಂಟಿದೇನು
ನಾಳೆ ಮೂಡ ಆದ್ರೆ ಹೋಗ್ಬೇಕು
ನಾಳೆಗೂ ಕಾಲೇಜ್ಕ ಶಿವಶಂಕರ್ ಸರ್ ಹೊಂಟ್ರ
ಹೇ ಇಲ್ಲಲೆ ರವಿಶಂಕರ್ ಸರ್ ಬರ್ತಾರೆ
ರವಿಶಂಕರ್ ಬರ್ತರ ಮೇಡಮ್ ಅಂದ ಯಾರು ಬರಲಿಲ್ಲ
ಮೇಡಂದು ಶನಿವಾರ ಆದಗ
ಹೌದೆನು
ಹಾ ಮೇಡಮ್ದು ಶನಿವಾರ ಅದ
ಹ್ಮ ಸ್ವಲ್ಪ ಕೆಲ್ಸ ಇದೆ ಅಚುತೀನಿ ನಿದ್ರು
ಏನ್ ಕೆಲ್ಸ ಅದ್ ನಿಂದೆ
ಅದಲೆ ಕೆಲಸದ
ಏನ್ ಕೆಲಸ ಅದೇ
ಅದೇ ಲೋ ಮೇಡಮ್ ಪ್ರಾಜೆಕ್ಟ್ ಬರೆಯದು
ಏನ್ ಬರೆಯೋದು
ಪ್ರಾಜೆಕ್ಟ್. ಪ್ರಾಜೆಕ್ಟ್
ಯಾರದ
ಮೇಡಂ
ಮೇಡಂ ಏನು ಕೊಟರು ನೀನು
ಅದು ಟೈಮ್ ಕೋಟರ ತಗೋ ಎರಡು ವಾರ ಟೈಮ್ ಕೊಟಾರ
ಹಾ ಎರಡು ವಾರ ಟೈಮ್ ಕೊಟ್ರ ಕುಡ್ಲ